ಹ್ಮ್ ಕೇಳಿಸ್ತಿದೇ ಅಮೇ.
ಹ ನಂಗ ಕೇಳಿಸ್ತಿದೆ ಮಿಸ್ ಮ. ಕೇಳಿಸತಿದಯ ಹ್ಮ ಹೇಳ ಮೀಸ ಬಂದ್ರ
ಹ್ಮ ಹ ಮಿಸ್ ಬಂದ್ವಿ ಮಳೆ.
ಹ ಹ್ಮ್ ಇಲ್ಲೂನು ಮಳೆ ಮೀಸ್.
ವ್ಯಾನರ ಬರದ್ರಿಂದ.
ಎಷ್ಟ ಹೊತ್ತಲ್ ಬಂದ್ರಿ ಮೀಸ.
ಮಾಮೂಲಿ ಐದ್ ಗಂಟೆ ಆಗೋಯ್ತದೆ ಮೀಸ್.
ಹೌದಾ ನಾಳೆ ಹಾಫ್ ಡೇ.
ನಾಳೆ ಹ ಮಕ್ಳಗೆ ಹಾಫ್ ಡೇ ಅದೇ ಮೆಸೇಜ್ ಹಾಕೋರೆ. ಇವಾಗ ಮೊದ್ಲಿಂದ ಯಾರು ವ್ಯಾನಲ್ ವ್ಯಾನಲ್ ಹೋಗಕ್ಕೆ ಪರ್ಮಿಷನ್ ತಗೊಂಡವ್ರಲ್ಲ. ಅವರಗಳು ಫುಲ್ ಡೇ ಇರ್ಬೇಕಂತೆ.
ಹ
ಹ್ಮ್ ನಾವ್ ಇರ್ತಿದ್ವಲ್ಲ ಅವರು ಬಂದ.
ಹೌದಾ ಅದೇನೂರ್ಕೂ ಸರಗೆ.
ಗೊತ್ತಿಲ್ಲ ಮಿಸ್
ಹಾ ಹಾ ಸರಿ ಸರಿ ಯಾಕೆಂದ್ರೆ ಪ್ರತಿದಿನ ವ್ಯಾನಲ್ಲಿ ಹೋಗ್ತಾರಲ್ಲ ಅದಕ್ಕೆ ಶನಿವಾರ ಫುಲ್ ಡೇನೇನು ಹಾಂ ಹಾ
ಇನ್ನ ಇರಿ ಅಂತ ಹೇಳವ್ರಪ್ಪ.
ಸರಿ ಸರಿ ಸದ್ಯ ಮಕ್ಳಗ್ ಹಾಫ್ ಡೇ ಸುಮ್ಮನೆ ರತೆಗೆ.
ಹೌದು ಮತ್ತೆ ಮಕ್ಳು ಏನ್ ಮಾಡ್ತಾರೆ ಮಿಸ್.
ಮಕ್ಕಳು ಅವನು ಸ್ನಾನ ಮಾಡ್ತಿದ್ದಾನೆ ಮೀ ಸ್. ಎ ಊರು ಅಡಿ ಎದ್ದೇಳು
ಹ್ಮ್ ಕಡಿಮೆ ಆಯ್ತಾಕಿವಿ ನೋವು.
ಏನು ಮೀಸ್.
ಕಿವಿ ನೋವು ಕಡಿಮೆ ಆಯ್ತಾ ಮಿಸ್.
ನ ಕಡಿಮೇ ಆಯ್ತು ಮಿಸ್ ಆಯೋ ಮೊನ್ನೆಯಿಂದಾನ ಸ್ವಲ್ಪ ನೆಗಡಿ ಮತ್ತೆ ಕೆಂ ತರ ಆಗ್ಬಿಟ್ಟು ನಿನ್ನೆ ಹೋಗ. ತೋರ್ಸ್ಕೊ ಬಂದ್ವಿ ಮೀಸ್. ಇಲ್ಲ ಇಲ್ಲ ಇಲ್ಲೇನೆ ಮಿಸ್ ಗು
ಇಲ್ಲೇನೆ ಹ ಹ್ಮ್ ಏನಂದ್ರು.
ಅದೇ ಮಿಸ ಮಾ ಆಮೇಲೆ ವೆಲ್ತಗೆ
ಹೌದು ಹ್ಮ್.
ಒಂದ್ ಅದೇ ಗ್ಲೂಕೋಸ್ ಒಂದ್ ಬಾಟಲ್ ಹಾಕ್ಬಿಟ್ಟು ಎರಡು ಇಂಜೆಕ್ಷನ್ ಹಾಕಿದ್ರು ಮಿಸ್.
ವಾಯಕೆ ವೀಕ್ ಆಗ್ಬಿಟ್ಟಿದರ ಮೀಸ
ಆಮೇಲೆ ಇದು ಸ್ವಲ್ಪ ಇದಾಗಿತ್ತು ಮಿಸ್ ಕಟ್ರಿ ಇನ್ಫೆಕ್ಷನ್ ಆಗಿವೆ
ಓ ಸರಿ.
ಹ್ಮ್ ಯಾದೀ ಓಕೆ ಹಾಕ್ಬಿಟ್ಟು ಮಾಮೂಲಿ ಒಂದು ನಾಲ್ಕೈದು ತರ ಟ್ಯಾಬ್ಲೆಟ್ ಬರ್ದು ಕೊಟ್ರು ಮಿಸ್.
ಅದು ತಗೋಬೇಕ ಈಗ.
ಹ ತಗೋಬೇಕು ಮಿಸ್ ಡೋಲೋ ಮಾತ್ರ ಆರ ಆರ ಗಂಟೆ ಬಿಟ್ಟು ಬಿಟ್ಟು ತಗೊಳಕೇಳಿದ್ದಾರೆ ಮಿಸ್.
ಡೋಲೋ ಇದಿರೋದು ಎಂಜಿ ಟು ಫಿಫ್ಟಿನಾ.
ಹ ಟು ಫಿಫ್ಟಿ ಮಿಸ್ ಹ್ಮ.
ಯಾಕಂದ್ರೆ ಡೋಸೆಜ್ ಜಾಸ್ತಿ ಆಗ್ಬಿಡ ಆರ ಆರ ಗಂಟೆಗೆ ಹೋಗಬಿಟ್ಟ ತಕ ತ್ರೀ ಫಿಫ್ಟಿ ಅದು ಜಾಸ್ತಿ ಆಗಿಬಿಡ್ತದ್ದ. ವಯತ
ಹೌದು ಮೀಸ್ ತ್ರೀ ಫಿಫ್ಟಿ ಆದ್ರೆ ಏಟ್ ಅವರ್ಸ್ ಬಿಟ್ಟು ಹೇಳ್ತಾರೆ ಅನ್ಸುತ್ತೆ ಮೀಸ್.
ಓ ದೋಸೆ ಜಾಸ್ತಿ ಆದ್ರೆ ಟೈಮಿಂಗ್ಸು ಜಾಸ್ತಿ ಮಾಡ್ತಾರೆ. ಈಗ ಮಕ್ಳ ಕೊಡೋದೆಲ್ಲಾ ಟೂ ಫಿಫ್ಟಿ ನೇ ನಾವು ನಮಗ್ ತಕಳೋದಾದ್ರೆ ಜಾಸ್ತಿ ತಕತಿವಿ ಹ್ಮ್.
ಹೌದು ಮೀಸ್ ಮಕ್ಕಳೆಲ್ಲ ಹುಷಾರಾಗಿದ್ದಾರ ಮೀಸ್.
ಚೆನ್ನಾಗೌರೇ ಮಿಸ.
ಹ್ಹಾ.
ಅವನ್ಗುನು ನೀವು ಹಂಸನ್ ತೊರ್ಸ್ಕೋ ಬಂದು ನೈಟ್ಟು ಅವನು ಕರ್ಕ್ ಕೊಂಡ್ ಹೋಗಿದ್ವಿ ಅವ್ನುಗುನು ಯೂರಿನ್ ಇನ್ಫೆಕ್ಷನ್ ಆಗ್ಬಿಟ್ಟು.
ಹೂ ಅಯ್ಯೋ.
ಹ್ಮ್ ಇಸ್ಟ ಹೊತ್ತಲ್ಲಿ ಯಾರು ಇಲ್ಲ ಆಮೇಲೆ ಐದ್ ಗಂಟೆಲಿ. ನನ್ನ ತಮ್ಮನ ಫ್ರೆಂಡು ಫೋನ್ ಮಾಡಿಬಿಟ್ಟು ಬಂದ ಪಾಪ ಐದ ಗಂಟೇಲಿ. ನ ಮೇಲೆ ಡಾಕ್ಟ್ರಗೆ ಫೋನ್ ಮಾಡ್ದೇ ಆರು ಗಂಟೆ ತನಕ ಇರ್ತಾರೆ ಬನ್ನಿ ಅಂತ
ಹೂ ಹೂ
ಹ್ಹಾ ಅವ್ರೇ ಅವ್ರೆ ಅಶೋಕ ಆರ್ ಗಂಟೆಗೆ ಹೋಟ್ಟೋಯ್ತಾರಲ್ಲ.
ಹೌದಾ.
ಬೆಳಗಿನ ಜಾವ ಆರ್ ಗಂಟೆಗೆ ಹೊಟ್ಟೊಯ್ತಾರೆ ಮೆಸಾಲಿ ತನ್ಕ ಹೋಗಿ ತೋರ್ಸ್ಕೊಕೊಂಡು ಬರ್ಬೇಕು. ಬೆಳಿಗ್ಗಿನ ಜಾವ ಐದ್ ಗಂಟೆ.
ಓ ಓ ಹೋ ಸರಿ ಸರಿ. ಮತ್ತೆ ಯಾರಿದ್ರು ಮಿಸ್.
ಇದ್ರು ಅಶೋಕ ಸರೆ
ಹ್ಮ ಏನ್ ಕೊಟ್ರು ಮೀಸ್.
ಅದೇ ಟಾಣಿಕ ಕೊಟ್ಟರು ನೀ ಎರಡ್ ತರದ್ದು ಒಂದು ನೀರಲ್ಲಿ ಹಾಕೊಂಡ್ ಕುಡಿಯೋದ ಒಂದು ಮತ್ತೆ.
ಹ್ಮ ಹ್ಮ ಕಡಿಮೆ ಆಯ್ತ ಮಿಸ್.
ಹ್ಹು ಕಡಿಮೆ ಆಯ್ತು ಮಿಸ್.
ಮತ್ತೆ ಅವನು ಚಿರಂತು ಚೆನ್ನಾಗಿದ್ದಾನ.
ಹೂ ಚೆನ್ನಾಗವನೆ ಬರೀತ ಕೂತಿದ್ರು ಎಲ್ಲ.
ಹ್ಮ.
ಒಂದ್ ಐದಾರು ಸೇರ್ಕತವೆ ದಿನಾ ಕುತ್ಕೊಂಡ್ ಬರೀತವೆ.
ಯಾರಾರ್ ಬರ್ ಅಂದ್ರೆ ಫ್ರೆಂಡ್ಸ್ ಬರ್ತಾರಾ.
ಮೇಲ್ಗಡೆ ಮನೆ ಹುಡುಗಿ ತನವ ಬರ್ತಾನೆ.
ಹ್ಹ್ ಸರಿ.
ಕೀರ್ತನ ಖುಷಿಯವರಣ್ಣಾ ಯುವ ಆದ್ಯ ಇಷ್ಟ
ಸರಿ ಸರಿ ಬರಿಲಿ ಬಿಡಿ ಮಾಮ್
ಹ್ಮ್
ಗೊತ್ತಿಲ್ಲದ ಇರೋದ್ನ ವಿಷ್ಯ ಒಬ್ಬೊಬ್ರಗೊಬ್ರು ಹೇಳ್ಕೊಂಡ್ ಬರಿತಾರೆ ಹ್ಮ್ ಹಾಲಲ್ಲಿ ಬರಿತ ತರ ರೂಮ ಅಲ್ಲಿ ಬರಿತ್
ರೂಮಲ್ಲಿ ಮಿಸ್ ಆ ರೂಮಲ್ಲಿ ಇನ್ನೊಂದು ರೂಮಲ್ಲಿ ಆಯ್ತ ಹ್ ಹ ಅ
ಸರಿ ಸರಿ
ನೀವೇನ್ ಮಾಡ್ತಿದ್ರಿ ಮಿಸ್ ಈಗ.
ಹ್ಮ್ ನಾನು ಸುಮ್ನೆ ಕೂತಿದ್ದೆ ಮಿಸ್.
ಹ್ಮ್ ನೋಡುದ್ರ ಬುಕ್ಕು ಓದೀದ್ರ. ಸೋಷಿಯಲ್ ಇಸ್ಕೊಂಡ್ರ ಬುಕ್.
ಹ ಎಲ್ಲ ಎರಡ್ ಲೆಸೆನ್ ಓದ್ದೆ ಮಿಸ್.
ಸರಿ ಮಿಸ್.
ಫಸ್ಟ್ ಶೆಮ್ದು ಎರಡ್ ಲೇಸನ ಒದ್ದೆ.
ಸರಿ ಸರಿ.
ಎಲ್ಲ ಕೀ ಪಾಯಿಂಟ್ ಮಾಡ್ಕೊಂಡ್ ಹೋಗ್ಬೇಕು ಅಂದ್ರೆ ತುಂಬಾ ಟೈಮ್ ಇಡಿಯುತ್ತೆ.
ಕೀ ಪಾಯಿಂಟ್ ಮಾಡ್ಕೊಂಡು ಓದ್ತಿವಿ ಅಂದ್ರೆ ಆಗಲ್ಲ ಮಿಸ್ ಮುಗಿಯಲ್ಲಾ ಒಂದೊಂದ್ ಪಾಟನೆ ಒಂದಷ್ಟ ಸುಮಾರ ದಿನ ತಗ ತಗೊಂಡು ಬಿಡುತ್ತೆ.
ಹೌದು
ಸುಮ್ನೆ ಏನಂದ್ರೆ ಓದ್ತಾನೆ ಇರ್ಬೇಕು ಕೇಳ್ಕೊಂಡು ನಾನು ಹ ನೆ ಮಾಡ್ತಿದ್ದು ಅಗ್ ಆ ಲೆಸನ್ ವೀಡಿಯೋ ಹಾಕಿ ಅದನ್ನ ಕೇಳ್ಕೊಂಡು ಟೆಸ್ಟ್ ಬುಕ್ ನ ಮುಂದೆ ಇಟ್ಕೊಂಡು ಪಾಯಿಂಟ್ಸ್ ಮಾಡ್ತಿದ್ದ ಹಂಗಾದ್ರು ಸುಮಾರು ಟೈಮ್ ಬೇಕು
ಹ್ಮ್- ಹ್ಮ್- ಹ್ಮ್- ತುಂಬಾ ಟೈಮ್ ಬೇಕೊ ಮಿಸ್
ೈ್ೇ ಕು ಮೇ ಸಾ ಅಧ್ಯ್ಯಕ್ಕೆ ಆಗಿ ಕೂತ್ಕೋಬೇಕು
ಒಂದೊಂದು ಲೆಸನ್ಗೆನೆ ಎರಡರಿಂದ ಮೂರು ಗಂಟೆ ಬೇಕು.
ಬೇಕು
ಬು- ಅದ್ರಲ್ಲೂ ಜಿ ಪಿ ಎಸ್. ಯಾರಾದ್ರ್ದು ಇನ್ನು ಟೈಮ್ ಬೇಕು.
ಅದುಕ್ಕ ಆಗದೇ ಇಲ್ಲ ಮಿಸ್.
ಹ
ಹ್ಮ
ಅದಕ್ಕ ಏನಾದ್ರೆ ಒಂದ್ ದಿನಕ್ಕೆ ಎಂಟು ಗಂಟೆ ಹತ್ತು ಗಂಟೆ ಬೇಕಾದ್ರೆ ಓದ್ಬೇಕು ಮಿಸ್.
ತರ ಓದ್ಬೇಕು ಅದು ಯಾರೊಬ್ರು ಟೈಮ್ ಟೇಬಲ್ ಕಳಿಸಿದ್ರು ಗ್ರೂಪ್ ಅಲ್ಲಿ ಹ್ಮ ಎಲ್ಲ ಬೆಳಿಗ್ಗೆ ದ ಸಂಜೆ ತನ್ಕವ ಟೈಮ್ ಟೇಬಲ್ ಊಟ ತಿಂಡಿ ಮಾಡ್ಕೊಳ್ಳೋದು ಕ ಕುತ್ಕೊಂಡು ಹದ. ದು ಹೆಂಗೆ ಮೀಸ್ ಆಗಲ್ಲ ನಮ್ಗಂತೂ ಹ ವರ್ಕ್ ಮಾಡ್ಕೊಂಡ್ ಹೆಂಗ್ -ಹ್ಮ-
ಆಮೇಲೆ ಅವರು ಫ್ರೆ್ಸರ್ಸು ಮನೇಲಿ ಇರ್ತಾರಲ್ಲ ಅವ್ರಗಾದ್ರೆ ಓಕೆ.
ಅವ್ರ ಮನೇಲಿ ಇರ್ತಾರೆ ಹೌದು ಮಿಸ್ ಈಗ್ಲೇನೆ ಸ್ಕೂಲ್ಗೆ ಟೀಚರ್ ಗಳು ಬರಲ್ಲ ಯಾಕಂದ್ರೆ ಮನೇಲೆ ಇದದು ಹೋದ್. ಕಳೋಣ ಅನ್ನ ಒಂದ ಇದಕ್ಕೆ.
ಹೌದು
ಹ್ಮ್
ಅದೇ ಇವ್ರು ಮ್ಯಾಮು ನೆನ್ನೆ ಫೋನ್ ಮಾಡಿದ್ರು ಸೀರಿಯಸ್ ಆಗ ಓದತ್ತಾವರಕಪ್ಪಾ ಸ್ಕೂಲಲ್ಲೂ ಸ್ವಲ್ಪ- ಅಪ್ಪ ಜನ ಅಂತ ಹೇಳ್ತಿದ್ರು.
ಎಲ್ಲಿ ಮಿಸೋದದು ಎಲ್ಲಾ ಕಡೆನೂ ಕ್ಯಾಮರಾಗಡಾವ
ಹ್ಮ್- ಹ್ಮ್- ಅಲ್ಲ ಮನೆಯಲ್ಲಿ ಮನೆಯಲ್ಲಿ ಓದ್ತಿದ್ದೀವಿ ಮಾಮಂತ ಹೇಳದ್ರಂತೆ. ಹ್ಮ್ -ಸ್ಟೇಟ್ ಕಡೆನೂ ಆಗೋಯ್ತ ಮ ಸಿ- ಸಿ ಟಿವ
ಎಲ್ಲಾ ಕಡೆನ ಫುಲ್ ಎಲ್ಲಾ ಕಡೆ ನ ಗ್ರೌಂಡ್ ಅಲ್ಲಿ ಫುಲ್ ಎಲ್ಲ ನಿಂತ. ಕಂಡ್ರೆ ಗೊತ್ತಾಯ್ತದೆ ಆತರ ಹ್ಮ್
ಹೌದಾ ಹ - ಹಾ- ಹ ಚೆನ್ನಾಗಿದೆ ಬಿಡಿಯಗಾದ್ರೆ ಇವಾಗ ಸಿಸ್ಟಮ್
ತ್ತ ನನು ಮಿಸ್ ಮತ್ತೆ
ಹುಂ -ಅತ್ತೆ ಇಲ್ಲೇ ಇದ್ದಾರೆ ಮಿಸ
ಹ್ಮ್ ಹ್ಮ್ ಅಡ್ಗೆ ಮಾಡ್ಬೇಕಾ ಸಾಂಬಾರ ಆಯ್ತ ಅಮ್ಮ ನೂ ಟಿವಿ ನೋಡ್ತಿದ್ದತ್ತು.
ಹಹ ಸಾಂಬಾರು ನುಗ್ಗೆಸೊಪ್ಪತರ್ತಾರೆ ಮೇಸ್ ನುಗ್ಗೆಸೊಪ್ಪ ಸಾಂಬಾರ್ ಮಾಡಬೇಕು.
ಉಪ ಸಾರ ಮಾ ಬಿಡದಾ ಹ್ಮ್- ಹ್ಮ್ ಸರಿ ಸರಿ ಎಲ್ಲಿ ನಿಮ್ಮಲ್ಲಿಗೆ ಮರ ಆಯ್ತಾ ಅಲ್ಲಿ ಹೊಲ್ದಿಂದನ.
ಮರ ಮರ ಐತೆ ಮಿಸ್ ದೊಡ್ಡ ಮರನೇ ಐತೆ.
ಎಲ್ಲಿ ಮನೆ ಹತ್ರನಾ‌.
ಒಲ್ಲಲ್ಲಿ ಮಿಸ್ ಒಲ್ಲಲ್ಲಿ ತುಂಬಾ ದೊಡ್ಡ ದ ಮರನೇ ಐತೆ
ಹ್ಮ್ -ನಮ್ಮ ಆಮೇಲೆ ಉರುಳ್ಳಿ ಸಾಂಬಾರ್ ಮಾಡಿತ್ತು ಕಾಲೆ ಆಯ್ತು ಪ್ರಭು ಬತಿನಿಯನ್ನ ಅದಕ್ಕೆ ಚ ಪತ್ತ ಇಟ್ಟು ಕಲಸಿದೆ ಒಟ್ಟಿಗೆ ಸ ರಾತ್ರಿ ಆಕಳ ಅವತ್ತಗೆ ಅತಿಗೆ
ಹೌದಾ ಸನ್ನ ಇರುಳ್ಳಿ ಐತೆ ಮಿಸ್ ಇಲ್ಲಿ ವಿಷ ಜೆರಕ್ಸ್ ಅಲ್ಲಿ ಕೊಟ್ಬಿಡ್ತೀನಿ ಈಸ್ಕೋ
ಹ್ಮ ಯಾವತ್ತು ಕೊಡೋ ದಿನ ಫೋನ್ ಮಾಡಿ ಮಿಸ್
ಹ್ಮ್ ಯಾವತ್ ಕೊಡ್ತ
ಹ ನಾ ಫೋನ್ ಮಾಡ್ತೇನೆ ನಾಳೆನೆ ಕೊಡ್ತೀನಿ ಅಂತಂದ್ವಾ ಕೊತೀನಿ ಇಲ್ಲ ಮೆ ಮೆಸೇಜ್ ಕೇಳ್ಬಿಡಿ ಮಿಸ್
ಆಯ್ತು ಹ್ಮ ಆಯ್ತು ನೀದೇನ್ ಪ್ರಾಬ್ಲಮ್ ಇಲ್ಲ ಅಲ್ವಾ ಮಿಸ್ ಇಗ ಏನು ಕೇಳಿಸ್ತಿದಿಯ
ನೀರ್ದು ಏನು ಪ್ರಾಬ್ಲಮ್ ಇಲ್ಲ ಮಿಸ್ ಸದ್ಯ ಬಿಡ್ತಾರೆ ಇವಾಗ ಒಂದ ಒಂದ್ ವಾರ ತುಂಬಾ ಕಷ್ಟ ಮಿಸ್
ಹ್ಮ್ ಹ ಸರಿ ಸರಿ ಹ್ಮ್ ಅಂಕಲ್ ಸರಿ ಬಿಡಿ ಈ ಕಡೆನೂ ಇಲ್ಲ ಅಂತ ಹೇಳ್ ಶಾಲೆಲಿ ಮಿಸ್ ಬಿಟ್ಟೇ ಇಲ್ಲ ಒಂದ್ ವಾರ ಆಗ್ಬಿಟ್ಟದೆ ಅಂತಿದ್ರು
ಅಯ್ಯಯ್ಯೋ ಅವ್ರಿಗಂತೂ ನೀ
ಹ್ಮ ಬೇಕೂ ಹು ಆಮೇಲೆ ಬಿಟ್ರಂತೆ ಸದ್ಯ ಬಿಟ್ರು ಮಿಸೆಂದ್ರು ಹ್ಮ್
ಹಲೋ
ಹಾ ಮಿಸ್ ಕೇಳಿಸ್ತಿದ್ಯಾ
ಕೇಳಿಸ್ತಿದೆ ಮಿಸ್ ನಿಮ ಕಡೆ ನೀರ್ಗೆ ಏನ್ ಪ್ರಾಬ್ಲಮ್ ಇಲ್ವಾ ಮಿಸ್ ಸಧ್ಯ
ಅ ಮೂರ್ ಮೂರ್ ಜನ ಮೂರ್ ಮನೆ ಇದ್ರುನು ಹೆಂಗ ಮೈಂಟೈನ್ ಆಗೋಯ್ತದೆ
ಅ ಅ ಇವಾಗ ಸ್ವಲ್ಪ ಸೋಲರ್ ಅಲ್ಲಿ ನೀರ್ ಕಾಯ್ತಿಲ್ಲ ಅದಂತ
ಸೋಲ್ ದಿನ ಉರಿಯಾಕ್ ಉರಿಯಕ್
ಹಾ ನ್ ಬಕ್ಲೇ ಬೇಕು ನೀವು ಸ್ಕೂಲ್ಿಂದ ಬಂದಾಗ ಕೈಕಲ್ ಮುಖ ತೊಳಿಯಾಕೆ
ಹೌದು ಬೇಕು ಅವಾಗ ಸೋಲಾರ್ ನೀರ್ ಪರವಾಗಿಲ್ಲ ಬರುತ್ತೆ ಮಿಸ್ ಬೆಳಿಗ್ಗೆ ತಕ್ಷಣ ಏನಾಗ್ಬಿಡುತ್ತೆ ಇವಾಗ ತಂಪಿರುತ್ತಲ್ವಾ ಆಗ ಬೆಳಿಗ್ಗೆ ಬರಲ್ಲ ಸರಿಯಾಗಿ ಹ್ಮ ಗ ಅದಕ್ಕೆ ಬೆಳಿಗ್ಗೆ ಗುರಿಯ ಕ್ಬಿಡದು ಸಾಯಂಕಾಲಕ್ಕೆ ಬಂದಾಗ ಸಿಗುತ್ತೆ ಆತರ ಹ್ಮ್ ಹ್ಮ್ ಕಟ್ ಕಟ್ ಆಯ್ತೈತೆ ವಾಯ್ಸ್
ಅಷ್ಟೇ ಬಿಡಿ ಮಿಸ್ ಬೇಗಣ ಹೇಳಕ್ ಆಲ್ವಲ್ಲ ಇವಾಗ
ಹೇಳಕ್ಕ ಆಗಲ್ಲ ಹಂಗು ಅಲಾರಾಮ್ ಕೊಡ್ತೀನಿ ಮಿಸ್ ಐದುವರೆಗೆ ಎದ್ದೆಳ ತನ್ಕನೇ ಆರ್ ಗಂಟೆ ಆಗಯ್ ಹ ಹ್ಮಕ
ಹಲೋ ಮಿಸ್
ಹಾ ಆ ಕಡೆಯಿಂದ ಮಾಡಿ ಮಿಸ್ ಹ ನೀವ್ ಆ ಕಡೆಯಿಂದ ಮಾಡಿ
ಹಾ